ಹಲೋ ಹಲೋ.
ಹಲೋ ನಮಸ್ಕಾರ ಅಕ್ಕ ಏನ್ ಕೇಳಿಸ್ತಿದೆ ಕೇಳಿಸ್ತಿದೆ.
ಹ್ಮ ಊಟ ಆಯ್ತಾ.
ಊಟ ಆಯ್ತಕ್ಕ ನಿಮ್ದು.
ಹಾ ಆಯ್ತು ಏನ್ ಮಾಡ್ತಿದ್ದೀರಾ.
ಏನಿಲ್ಲ ಸುಮ್ನೆ ಕೂತಿದ್ದೆ ಏನಾಯ್ತಂದ್ರೆ ಇವತ್ತು
ಹ್ಮ್
ಅದು ವಿದ್ಯುತ್ ಸಾಧನ ಇರುತ್ತಲ್ಲ ಅಡಿಗೆ ಮಾಡಕ್ಕೆ.
ಹಾ ಹಾ
ಅದನ್ನ ತಗೊಂಡಿದ್ವಿ ಅದ್ರಲ್ಲಿ ಪಲಾವ್ ಮಾಡದ್ರಾಯ್ತು ಅಂತ. ಎಲ್ಲಾ ಸಾಮಗ್ರಿಗಳಗಳನ್ನು ತಗೊಂಡ್ ಬಂದು ಪಲಾವ್ ಮಾಡ ಮಾಡ್ದ್ವಿ ಅಕ್ಕಿ ಸರಿಯಾಗಿ ಬೇಯಲೇ ಇಲ್ಲ ಅದ್ರಲ್ಲಿ.
ಹೌದಾ ಅಂದ್ರೆ ಪಾತ್ರೆ ಚಿಕ್ಕದಿತ್ತು ಅನ್ಸುತ್ತೆ.
ಹ್ಮ್ ಪಾತ್ರೆ ಚಿಕ್ಕದನ್ನಕ್ಕಿಂತ ಪಾತ್ರೆ ತರಾನೇ ಇತ್ತದು ವಿದ್ಯುತ್ ಸಾಧನ.
ಹ್ಮ
ಅದ್ರಲ್ಲಿ ತಗೊಂಬಂದ ಮಾಡೋಣ ಅಂತ ಮಾಡಿದ್ರೆ ಎಲ್ಲಾ ಸಾಮಗ್ರಿಗಳನ್ನು ಮಸಾಲೆ ತರಕಾರಿ ಎಲ್ಲಾ ಹಾಕಿ ಮತ್ತೆ ಅದ್ರಲ್ಲಿ ಬೇಯಲ್ಲ ಅಂತ ತರಕಾರ ಎಲ್ಲ ಮುಂಚೆನೆ ಕುದಸ್ ಸಿ ಆಮೇಲೆ ಹಾಕಿದೀವಿ.
ಹಾ
ಅಕ್ಕಿ ನೆನೆ ಇಟ್ಟು ಅಂದ್ರೂನು ಅದೇನು ಸರಿಯಾಗಿ ಬೇಯಲೇ ಇಲ್ಲ ಒಂದ ಚೂರು ಅ
ಅದೇ ಯಾಕೆ ಹಂಗಯ್ತು ಅ ಅಂದ್ರೆ ನೀವು ಹೂ ಅಂದ್ರೆ ನೀರ್ ಕಡಿಮೆ ಏನಾದ್ರು ಹಾಕಿದ್ರ ನೋ ಅ
ಇಲ್ಲ ಅದು ಬರೀ ಹಿಂಗ ಹಾಲ್ ಕಾಯ್ಸಕ ಚಾ ಮಾಡಕ್ಕೆ ನೀರ್ ಕಾಸಕ್ಕೆ ಏನಾದ್ರು ಗೊಜ್ಜು ಜ್ಜು ಮಾಡ್ಕೊಳಕ್ ಅಷ್ಟೇ ಆಗುತ್ತೆ ಅದು ಪಾತ್ರೆ ದೊಡ್ಡದೇ ಇದೆ. ಅದಕ್ ಬೇಕಾದಷ್ಟು ಈ ಪಲಾವ್ ಮಾಡಕ್ ಬೇಕಾದಷ್ಟು ವಿದ್ಯುತ್ ಸರಬರಾಜ್ ಆಗ ಲ್ಲ ಅದಕ್ಕೆ.
ಹಾ ಹಾ ಹಾ ಅದಿಕ್ಕೆ ಅನ್ಸುತ್ತೆ ಅದಿಕ್ಕೆ ಅದು ಆಥರ ಹಂಗಾಗಿರೋದು.
ಹ್ಮ್ ನಾನು ಒಂದ ಎರಡು ತುತ್ತಿಂದೆ ನನಗ್ ಹೋಗ್ಲಿಲ್ಲ ನಮ್ಮ ಅಕ್ಕ ಹೆಂಗೋ ಮಾಡಿದೀವಿ ಅಂತ ತಿಂದ್ಲು.
ಮತ್ತೆ ಹಾಗಾದ್ರೆ ಊಟ ಮಾಡೇ ಇಲ್ಲ.
ಊ
ಮತ್ತೆ ಮಧ್ಯರಾತ್ರಿಯಲ್ಲಿ ಏನು ಹಸ್ವ ಆಗೋದಿಲ್ವಾ ಹಸುವ ಹಸು ಆಗುತ್ತಲ್ಲಾ ಅದ ಈಗೆ ಇವಾಗ ಮಲ್ಗೋವಾಗ ಏನಾದ್ರು ತಿನ್ನಿ.
ಒಂದು ಬಾಳೆಹಣ್ಣ ಇದೆ ಆಮೇಲೆ ಸ್ವಲ್ಪ ಲೇಟ್ ಆಗಿನೇ ತಿಂತೀನಿ ಮತ್ತೆ ಅಂದರೆ ಬೆಳಗ್ಗೆವರೆಗು ಇರ್ಬೋದು ಅಂತ. ಇವಾಗ್ಲೇ ತಿನ್ ಹ್ಮ್. ಹ್ಮ್ ಕೆಳಗಡೆ ಹೋಗಿ ಊಟಕ್ಕೆ ಹಾಕ್ಸೂಡ್ ಬರೋಣ ಅಂದ್ರೆ ವಸ್ತಿನಲ ಅಲ್ಲಲ್ಲ ಅಡ್ಗೆ ಮನೆ ಅಹ್ ಮುಚ್ಚಿರ್ತಾರೆ ಇವಾಗ.
ಹೌದಾ ಇ ಅಂದ್ರೆ ಎಷ್ಟೊತ್ತಿಂದ ಎಷ್ಟೊತ್ವರೆಗೂ ನಿಮ್ಗೆ ಅ ದ್ರೆ ಊಟದ್ ಸಮಯ.
ಒಂದು ಏಳುವ ಬ್ರೇಕ್ ಸ್ಟಾ ಶುರು ಮಾಡ್ತಾರೆ ಏಳೂುವರೆಯಿಂದ ಒಂಬತ್ತು ಗಂಟೆವರೆಗು ಕೊಡ್ತಾರ ಅಕ್ಕ
ಹಾ ಅಂದ್ರೆ ಇವಾಗ ಇನ್ನುೂ ಒಂದು ಒಂಬತ್ತು ಮುಕ್ಕಾಲ್ ಹಂಗ ಆಗಿದ್ಯಲ್ಲ
ಹ್ಮ ಹ್ಮ ಅಂದ್ರೆ ಮತ್ತೆ ಕೆಳಗಡೆನು ಎಲ್ಲ ಖಾಲಿ ಆಗಿರುತ್ತೆ ಇವತ್ತು ಅನ್ನ ಸಾಂಬಾರ್ ಅಷ್ಟೇ ಇರುತ್ತ ಅಂದ ಕೆ ನಾಳೆ ಮೊಹರಂ ರಜೆಯಲ್ಲ ಎಲ್ರೂ ಊರಿಗೆ ಹೋಗ್ತಾರೆ ಅಂತ ಕಡಿಮೆ ಅಡಗೆ ಮಾಡಿರ್ತಾರ ಅವರು
ಹೌದಾ
ಹ್ಮ ಹ್ಮ ಅದಕ್ಕೆ ಖಾಲಿ ಆಗಿರುತ್ತೆ ಯಾಕ ಸುಮ್ನೆ ಮತ್ತೆ ಅಷ್ಟೊಂದೇನ್ ಹಸು ಇರ್ಲಿಲ್ಲ ಸುಮ್ನೆ ಆದೆ ್ಟ್ಯಾೀ
ಮತ್ತೆ ಹೇಗೆ ನಾವು ನನ್ ಚಪಾತಿ ತ್ತ ಅನ್ನ ಸಾಂಬಾರ್ ಮತ್ತೆ ಅದು ಹಲಸುಂಡೆ ಕಾಳು ಸಾಂಬಾರು ಚಪಾತಿಗೆ ಅದು ಸೊಪ್ಪಿಂದು
ಹೌದಾ
ಹಾ ಅಂದ್ರೆ ನೀ ಪೂ ಇಲ್ಲ ನಮ್ ತಂಗಿ ಅವ್ರ ಕೋನೆ ಇದೆ ಏನಾದ್ರು ಸಿಗುತ್ತೆನೆ ಹೋಗಿ ತಗೊಂದ ತಿನ್ಬೇಕಿತ್ತು ಅವ್ರು ಇಡ್ಕೊಂಡ್ ಇರ್ತಾರಲ್ಲ ಒಂದೊಂದ ಸರಿ ಅಂದ್ರೆ ನಮ್ ತಂಗಿಯರು ಏನಾದ್ರು ತಿಂಡಿ ಎಲ್ಲಾ ಇಡ್ಕೊಂಡಿ
ಹ ಹ್ಮ
ಹ್ಮ್
ಹ್ಮ್ ಕೇಳ್ತೀನಿ ಹಂಗೇನಾದ್ರು ಹಸುವ ಆದ್ರೆ ಕರೆ ಮಾಡಿ ಕೇಳ್ತೀನಿ ಹ
ಹಾ
ಮಧ್ಯಾಹ್ನ ನನ್ ಗೆಳೆಯ ಗೆಳತಿರೆಲ್ಲ ಡಬ್ಬಿ ತಗೋ ಬಂದಿ ಇವತ್ತು ಊಟ ಊಟ ಹೊಟ್ಟೆ ತುಂಬಾ ಊಟ ಮಾಡುದಿ ಎಲ್ರು ಅದಕ್ಕೆ ಅಷ್ಟು ಹಸು ಇರ್ಲಿಲ್ಲ ಹ್ಮ್ ನಡಿ ಬಳೆಹಣ್ಣ ಇದೆ ಹಂಗು ಆಗಿಲ್ಲ ಅಂದ್ರೆ ಅವಳ ಹತ್ರ ಕೇಳ್ತೀಿ
ಹಾ ಒಂದ್ ವೇಳೆ ಆಗಿಲ್ಲ ಅಂದ್ರೆ ಇಸ್ಕೊತೀನಿ ಹ್ಮ
ಹ್ಮ ಬರೋವಾಗ ಅಡಿಗೆ ತಿಂಡಿ ತಿನಿಸು ಎಲ್ಲ ಮಾಡಿಸ್ಕೊ್ಂಬಂದಿರ್ತಾಳಲ್ಲ
ಹ ಹಂಗೇನಿಲ್ಲ ನಮ್ಮ್ ಮನೇಲಿ ಏನು ಅಷ್ಟು ಏನ್ ಮಾಡೋದಿಲ್ಲ ಯಾವಾಗಾದ್ರೂ ಒಂದೊಂದ್ ಸಾರಿ ಅಷ್ಟೇ ಮಾಡ್ತೀವಿ ಅಂದ್ರೆ ಟ್ ಅಂದ್ರೆ ಹೊರ್ಗಡೆಯಿಂದ ತರೋದು
ಹಾ ಹಾ ಹಾ ನಮ್ ಕಡೆ ಆದ್ರೆ ದೂರಿಂದ ಬರ್ತೀವಿ ಅಂತ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಮಂಡಕ್ಕಿ ಎಲ್ಲ ಹಾಕಿರ್ತಾರೆ ನಿಮ್ಮ ಗೆಳೆಯ ಗೆಳತಿಯರು ಯಾರಾದ್ರರು ಇದಾರ ಉತ್ತರ ಕರ್ನಾಟಕದವರು
ಹಾ ತುಂಬಾ ಜನ ಇದ್ದಾರೆ ಅಂದ್ರೆ ನಾವು ಅವರು ಒಂದು ಇವಾಗ ಒಬರೇ ಇರೋದು ಅವಾಗ ಒಂದು ನಾಲ್ಕೈದ್ ಜನಾನೇ ಇದ್ರು ಅವಾಗಾದ್ರೆ ಅವರು ಬರೋವಾಗ ಫುಲ್ಲು ದೊಡ್ಡದು ಚೀಲ್ ತುಂಬದ
ಹ್ಮ್ ಹ್ಮ್ ಚೆನ್ನಾಗಿರುತ್ತಲ್ಲ ಅದು ಹ್ಮ್ ಹ್ಮ್ ನೀವು ಕಡ್ಲೆಪುರಿ ಅಂತಿರಲ್ಲ
ಹ್ಮ್ ಅದೆಲ್ಲಾ ತಗೊಂಡ್ ಬರ್ತಾ ಇದ್ರು ಆಮೇಲೆ ಅವ್ರ ಕಡೆ ಒಂದ್ ಮದ್ವೆಗೂ ಹೋಗಿದ್ವಿ ನಾವು ಅಂದ್ರೆ ಮ ಎಲ್ಲ ಮದ್ವೆೇನೇ ಎಲ್ಲಾ ವಿಭಿನ್ವಾಗಿ. ನಮಗು ಹೋಲ್ಸಿದ್ರೆ ಫುಲ್ ಎಲ್ಲಾ ಅಂದ್ರೆ ಪೂರ್ತಿ ಬೇರೆ ತ ತರನೇ ಇರುತ್ತೆ ಶಾಸ್ತ್ರ ಆಗಿರ್ಬೋದು ಅಲ್ಲಿ ಮಾಡೋಂತ ಕೆಲವು ಕಾರ್ಯಗಳಾಗಿರ್ಬೋದು ಎಲ್ಲಾನು ಎಲ್ಲಾ ವಿಭಿನ್ವಾಗಿದೆ.
ಇಲ್ಲಿ ರಾತ್ರಿನೇ ಆರತಕ್ಷತೆ ಆಗ್ತಾರಲ್ಲ
ಹೌದು
ಹ್ಮ್ ನಮ್ ಕಡೆ ಎಲ್ಲಾ ಮಧ್ಯಾಹ್ನ ಸಮಯದೆಲ್ಲ ಆಕ್ತರೆ.
ಇದು ಹೆಂಗಂದ್ರೆ ಮದ್ವೆ ಮುಗಿದ್ಮೇಲೆ ಮಾಡ್ತಾರೆ. ನಮ್ದು ಮದ್ವೆಗಿಂತ ಮುಂಚೆನೆ ಮಾಡ್ತಾರೆ. ಹ್ಮ ನೋಡಿದ್ದೀನಿ ನಾನು ಒಬ್ ಒಬ್ರು ಮದ್ವೆಗ್ ಹೋಗಿದ್ವಿ ಅವ್ರ್ದು ಅದು ಏನು ಮೊದ್ಲು ಒಂದ ಅಹ ಶಾಸ್ತ್ರ ಇತು ಹುಡ್ಗಿ ಮನೆಲೀ ಅದಕ್ಕೂ ಹೋಗಿದ್ವಿ ಮತ್ತೆ ಮದ್ವೆಗೂ ಹೋಗಿದ್ವಿ. ಹ್ಮ್ ಅಂದ್ರೆ ಮೊನ್ನೆ ನೋಡ ಶಾಸ್ತ್ರ ಅಂತಾರಲ್ಲ ಹ ಹ್ಮ್
ಈ ಖುಷಿ ಪಟ್ರ ಮದ್ವೆ ಎಲ್ಲ
ಹ್ಮ್
ಚೆನ್ನಾಗಿರುತ್ತೆ ಊರಲ್ಲಿ ಮತ್ತೆ ಯಾ ನಾ ಅಮ್ಮ ಅಣ್ಣ ಅಕ್ಕ ಅವ್ರದ್ದು ಮದುವೆ ಇರುತ್ತೆ ಆವಾಗೇ ಕರಿತೀನಿ ಬರ್ರಿ ನೀನು ತಂಗಿಯ ಎಲ್ಲ. ಆಮೇಲೆ ಅಡ್ಗೆನು ಅಷ್ಟೇ ವಿಧವಿಧವಾ ದ ಅಡಿಗೆ ಮಾಡ ಇರ್ಲಿಲ್ಲ ಅಂದ್ರು ಮಾಡಿ ಅಡ್ಗೆನ ರುಚಿಯಾಗಿ ಮಾಡಿರ್ತರೆ.
ತೆ ಆಮೇಲೆ ನಿಮ್ದೆಲ್ಲ ಏನಂದ್ರೆ ನಮ್ದೆಲ್ಲಾ ಇದು ಬಾಳೆ ಎಲೆ ಊ ಹ ನಿಮ್ದು ಅಂದ್ರೆ ಒಂಥರ ಹ ನಿಮ್ದೇ ಬೇರೆ ತರ ಊಟ. ಕತ್ಕೊಂಡು ಉಟು ಮಾಡ್ಬೇಕು. ಹ ಇದು ಒಂಥರ ವಿಭಿನ್ನವಾಗಿ ಅನ್ಸತು ಹ ಅಂದ್ರೆ ನಮ್ದು ಮತ್ತೆ ಹ್ಮ್ ಹೌದು ಮತ್ ಹ್ಮ್
ನಮ್ದು ಕಾಲೇಜ್ ಶುರುವಗಿತ್ತಲ್ಲ ಅವಾಗ ನಮ್ಮ ಕಾಲೇಜಿನ ಚೇರ್ಮನ್ದು ಹುಟ್ಟು ಹಬ್ಬ ಇತ್ತು ಅವಾಗ ಕಾಲೇಜ್ ಲ್ಲಿ ಊಟ ಹಾಕ್ಸಿದ್ರು ನಾವು ಉತ್ತರ ಕರ್ನಾಟಕದವರು ಒಂದ್ ಇಬ್ರು ಇದ್ವಿ ಎಲ್ರು ಇ ಲೆ ಈ ಊರ ಅವರೇ ಇದ್ರು ಎಲ್ಲ ಸಾಲಗ್ ಊ ಕ್ಕೂ ಕೂತಿದ್ದೀವಿ ಅವರು ಮೊದ್ಲು ಈ ಕೋಸಂಬ್ರಿ ಪಲ್ಯಡ್ ತರ ಎಲ್ಲಾ ಮಾಡಿರ್ತಾರಲ್ಲ ಅದ್ನ್ನ ಹಾಕೊಂಡ್ ಹೋಗ್ತಿದ್ರಾ ನಾವವು ಇಷ್ಟೆಲ್ಲಾ ಪಲ್ಯ ಹಾಕ್ ಕತಿದ್ದಾರೆ ಅಂದ್ರರೆ ಚಪಾತಿ ಇಲ್ಲ ರೋಟಿ ಪುರಿ ಏನಾದ್ರು ಕೊಡ್ತಾರೆ ಅಂತ ನಾವು ಕಾಯ್ಕೊಂಡು ಕೂತಿದ್ದೀವಿ. ನಮ್ ಪಕ್ಕ ಇಲ್ಲಿಯವರು ಇದ್ರಲ್ಲ ಅವರ್ ಅವರು ಎಲ್ಲಾ ಸುಮ್ಮ್ನೆ ತಿಂತಿದರೆ ಎಲ್ಲ ಕೋಸಂಬ್ರನೂ ಹಂಗೆ ತಿಂತಿದರೆ ಪಲ್ಯನೂ ಹಂಗೆ ತಿಂತಿರ ಎಲ್ಲ ತಿಂತಿದರೆ ನಾನು ಇದೇನು ಎಷ್ಟು ಊಟ್ ಟ ಏನ್ ನೋಡೇ ಇಲ್ವಾ ಇವ್ರು ಹೆಂಗ್ ಊಟ ಮಾಡ್
ಅಲ್ಲ ಆದ್ರೆ ಹೆ ಏಂಗಗುತ್ತಂದ್ರೆ ಇಲ್ಲಿ ಮತ್ತೆ ನಮ್ ಇಂದನೆ ಬಂದ್ ನಿಂತೀರ್ ತರಲ ಬೇರೆವ್ರು ಬರೋವರು ಅದಕ್ಕೆ ಅಂದ್ರೆ ಅವ್ರು ಇಟ್ಟತಕ್ಷಣ ತಿನ್ಕೊಂಡ್
ಮೊದಲ್ ಸರಿಯಲ್ಲಾ ನಮಗ್ ಗೊತ್ತಿರ್ಲಿಲ್ಲ ಆ ಆಮೇಲೆ ನನ್ನ ನನ್ ಗೆಳಿಯನ ಎಷ್ಟು ಆಡ್ಕೊಂಡ್ರಂದ್ರೆ ಅವ್ರು ನಮ್ಗೆ ಊಟದ ಪದ್ಧತಿ ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ.
ಹೌದು ಅಂದ್ರೆ ನಮ್ಮ್ ಮದ್ವೆಗಳಿಗೆ. ಹೋದ್ರೆ ಅಂದ್ರೆ. ಅವ್ರು ಇಟ್ಟ ತಕ್ಷಣ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಡ್ ಅಂದ್ರೆ ಇಟ್ಟ ತಕ್ಷಣ ಶುರು ಮಾಡ್ಬಿಡ್ಬೇಕು. ಇಲ್ಲಾಂದ್ರೆ ತುಂಬಾ ಇ ನಾವ್ ಯಾವ ಯಾವಾಗ ಕಾಯ್ಕೊಂಡ್ ಇರ್ತಿೀವಿ. ದು ಅಷ್ಟೆ ಕೊನೆಗ್ ನಾವ್ ಏನು ಪದಾರ್ಥಗಳೇ ಅಂದ್ರೆ. ಏನು ತಿನ್ನೋದಕ್ಕೆ ಆಗಿರೋದಿಲ್ಲ ಏನು ರುಚಿ ನೋಡೋದಕ್ಕೆ. ೆ ಆಗಿರೋದಿಲ್ಲ ಕೆಲವೊಂದು ಪದಾರ್ಥಗಳ ಎಲ್ಲ ಅಲ್ಲೇ ಬಿಟ್ಟು ಬರಬೇಕು.
ಹೌದು ಆಮೇಲೆ ಇನ್ನೊಂದು. ಇದೇಏನಂದ್ರೆ ನನ್ ಗೆಳ್ತಿ ಒಬ್ಳು ಆ ಕಡೆ ಮೂಡ್ ಬಿದ್ರಿ ಕಾರ್ಕಳ. ಸೈಡ್ ಕಡೆಯವರವರು ಅವ್ರ ಏನ್ ಮಾಡಿದ್ರಂದ್ರೆ. ಇಲ್ಲಿ ನಮ್ಮ ಊರಿಗೆ ಬಂದಿದ್ರು. ಅವಾಗ ಅವ್ರ ಮನೇಲಿ ಏನೋ ಕಾರ್ಯ. ಕ್ರಮ ಇತ್ತು ಅಂತ ಹೋಗಿದ್ವಿ ಅವ್ರು ಊಟಕ್ಕೆ ಹಾಕ್ತಿದ್ರು ನಾವುಾದ್ರರ ರೊಟ್ಟಿ ಪಲ್ಯ ಎಲ್ಲ. ತಿಂದು ಆಮೇಲೆ ಅನ್ನ ಸಾಂಬಾರು ಉಣ್ತಿೀವಿ ಅವ್ರಂಗಲ್ಲ ಮೊದ್ಲೆೇ ಅನ್ನ ಸಾಂಬಾರ್ ಹಾ. ಮುಟ್ಟಿದ್ರು.
ಹ್ಮ್ ಹ್ಮ್.
ಆಮೇಲ್ ರೊಟ್ಟಿ ತಿಂತಾರೆ ಒಂದೊಂದ್ ಕಡೆ ಒಂದೊಂದ.
ಹೌದು. ಅಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದ್ ಇಪ್ಪತ್ತೈದು. ಕಿಲೋಮೀಟರ್ಗೂ. ಹ ಅಂದ್ರೆ ಚೇಂಜ್ ಆಗ್ತಾ ಹೋಗುತ್ತಂತೆ ಹಾ.
ಹೌ ಹೌದು.
ಹ್ಮ್ ಮಾರ್ಪಾಡ ಆಕ್ತಾ ಹೋಗ್ತಾ ಇರುತ್ತೆ ಹೌದು ಒಂದೊಂದ್ ಕಡೆ ಒ ಒಂದೊಂದ್ ತರ ಇರುತ್ತ ಹ್ಮ. ಮತ್ತೆ ಹ್ಮ ಸಮಾಚಾರ. ಎಲ್ಲಾ ಓದೋದೆಲ್ಲಾ ಚೆನ್ನಾಗ್ ನಡೀತಾ ಇದ್ಯಾ.
ಇದು ನಡೀತಿದೆ ಅಕ್ಕ ಎಲ್ಲ ಚೆನ್ನಾಗಿ ಯಾವ್ದ. ಕರೆ ಬರ್ತಿದೆ ಇರು.
ಹಾ ಸರಿ ಇಡ್ತೇವಿ ಅ ಮಾಡಿ.